ನಮಸ್ಕಾರ
ಹಾ ನಮಸ್ಕಾರ ಶುಭೋದಯಗಳು
ಶುಭೋದಯ ಹೇಗಿದ್ದೀರಾ
ಹಾ ನಾವು ಆರಾಮಾಗಿದೀವಿ ನೋಡಿ ನೀವು ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ಬೆಳಿಗಿನ ಉಪಹಾರ ಆಯ್ತಾ
ಹ ಬೆಳಿಗಿನ ಉಪಹಾರ ಆಯ್ತು ಇನ್ನನ್ ಮಧ್ಯಾಹ್ನದ ಉಪಹಾರ ಮಾಡೋ ಸಮಯನೂ ಹತ್ರ ಬಂತು
ಹೌದಾ ಮಧ್ಯಾಹ್ನದ ಊಟ ಮಾಡತಾರಲ್ಲ
ಹೌದು ಅದನ್ನ ನಾಬುದು
ಹಾ
ಅಂದ್ರೆ ಬೆಳಿಗ್ಗೆ ಉಪಹಾರ ಅಂದ್ರೆ ನಾವು ಸಾಮಾನ್ಯವಾಗಿ ಎಂಟು ಗಂಟೆಗೆ ಮುಗಿಸ್ಬಿಡ್ತೀವಿ
ಹಾ ಹೌದಾ
ಹೌದು
ಏನ್ ಏನ್ ತಿಂದ್ರಿ ಬೆಳಿಗ್ಗೆ
ನಾವವು ಇವತ್ತು ಅದೇನು ನಮ್ಮ ಮನೆಯಲ್ಲಿ ಪಾಲಕಿಂದ ಸಾರು ಮಾಡಿ ಅನ್ನ ಮಾಡಿಧ್ರ್
ಹೌದಾ
ತಿಂಕೊಂಡು ಬಂದ್ವಿ ನೀವು
ನಾವು ಸೊಪ್ಪು ಸಾರು ಸೊಪ್ಪು ಸಾರು ಮುದ್ದೆ ನಿಮ್ ಕಡೆ ಸೊಪ್ಪು ಸಿಗುತ್ತಾ
ಸೊಪ್ಪು ನಮ್ಮ ಕಡೆ ಸಿಗುತ್ತೆ
ಹೌದಾ ನೀವು ಹಳ್ಳಿ ಅಲ್ಲ ಇರೋದು ಇಲ್ಲ ಪಟ್ಟಣದಲ್ಲ
ನಾವವು ಹಲ್ಲಿಯಲ್ಲಿ ಇದ್ದೀವಿ ನಾವು ಹಲ್ಲಿಯಲ್ಲಿ ಇದವಿ ನಮವು ನಮ್ಮ ಕಡೆ ವಿಧವ ವಾದ ಸೊಪ್ಪು ಸಿಗುತ್ತೆ ಆ ಅಂತ ಸೊಪ್ಪು ಮಾರುಕಟ್ಟೆಯಲ್ಲಿ ಎಲ್ಲಿ ಸಿಗಲ್ಲ
ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು
ಒಂದ್ ಹಾಗೆ ಮಳೆ ಬಂದ್ರೆ ಚೆನ್ನಾಗ್ ಅದು ಇಗೋದು ಈವಾಗ ಮಳೆ ಬಂದಿಲ್ವಲ್ಲ ಅದಕ್ಕೆ ಸ್ವಲ್ಪ ಬಾಡ ಹೋಗಿದೆ
ಹಾ ಮಳೆ ಈ ನಡುವೆ ಮಳೆ ಏಟ್ ಕೊಡ್ತಾ ಇದೆ
ಹೌದು ಅದಕ್ಕೆ ಏನ್ ಮಾಡೋದು ಕಷ್ಟನೇ
ಹ
ಮತ್ತೆನನ್ ಸಮಾಚಾರ ಏನು ನೀವು ನೀವು ಏ ಏನ್ಷ ಏನ್ ಊಟನ ತುಂಬಾ ಇಷ್ಟ ಪಡ್ತೀರಾ ಮಾಂಸಾಹಾರಿನ ಸಸ್ಯ ಹಾರಿನಾ ನೀವು
ನಾವು ಆ ಕಡೆ ಸ್ವಲ್ಪ ಮಾಂಸಾಹಾರಿ ಈ ಕಡೆ ಸ್ವಲ್ಪ ಸಸ್ಯಾಹಾರಿ ಹಂಗೆ
ಅದು ಮಿಶ್ರಾಹಾರಿ
ಹಾ ಮಿಶ್ರಾಹಾರಿ ಮಾಂಸ ಮಾಂಸಾನ ಮಾಂಸನ ಜಾಸ್ತಿ ತಿನ್ನಕ್ ಹೋಗಲ್ಲ
ಹಾ ಹಾ
ಹ್ಮ್
ಅಂದ್ರೆ ಅಷ್ಟು ಕಷ್ಟ ನಾವು ಅಷ್ಟೇ ನಾವು ಮಿಷ್ಟ ಆಾರಿಗ್ಲೆ
ಹಾ
ಹ ನಮ್ಮಗಡೆನ ಅದ ನಿಮ್ ತರನನೆ ನಾವು ಜಾಸ್ತಿ ತಿನ್ನಾಕ್ ಹೋಗಲ್ಲ ಅಂದ್ರೆ ನಾವು ಏನು ಕುರಿಬೇಕೇಕತ್ನಳ ನಾನದ್ ಬರೀ ಪೊಲೀಸರಷ್ಟೇ ತಿಲ್ಂತೀನಿ ಹೌದು
ನಾಟಿ ಕೋಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು
ಅವ್ರ ಬೆಳಿದ ಆದ್ರೆ ನಂಗೆ ಅದು ತುಂಬಾ ಇಷ್ಟ ಆಗಲ್ಲ ಬಿಡಿ
ಹೌದೌದು
ನನಗ ಏನು ಗೊತ್ತಿಲ್ಲ ಈ ನಾಟಿಗಳು ತಿನ್ೋಗ್ಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ ಅದ ಹೌದು ನಾವವು್ ಸಾಕ ರ್ತಿೀ ಪಾಪಾ ನಮ್ಮ ಮನ ಮುಂದೆ ಬೆಳೆದಿರುತ್ತೆ ನಮ್ಮ ಕಣ್ಣ ಮುಂದೆ ಅದಕ್ಕಾಗಿ ನಾವು ತಿನ್ನಲ್ಲ ನಮ್ಮ ಮನೆಯಲ್ಲಿ ಕೊಯ್ಕೊಂಡ ತಿಂತಾರೆ ಆಗಾಗ
ಹಾ ನಾನು ಸಹ ಅಷ್ಟೆ ನನ್ನ ಕಣ ಮುುಂದೆ ಸಾಯಿಸಿದ್ರರೆೆ ನಾನು ಅದನ್ನು ತಿನ್ನಲು ಹೋಗೋದಿಲ್ಲ
ಹಾ ಹಾ ಹಾ
ಬೇಸರ ಆಗುತ್ತೆ
ತುಂಬಾ ಬೇಸರ ಆಗುತ್ತೆ ನನಗೂ ಅ
ಪಾಪ ಅದರದ್ದು ಕೂಡ ಪ್ರಾಣ ಅಲ್ವಾ
ಮತ್ತೆ ಏ ಇನ್ನು ಇನ್ಳ ಕಡೆ ಇ ಹಬ್ಬಗ್ಏನು ಆಚರಣೆ ಮಾಡಲ್ವ ನೀವು
ಮಾಡುತ್ತೇವೆ ಹಬ್ಬಗಳು ತುಂಬ ಚೆನ್ನಾಗಿ ಮಾಡುತ್ತಾರೆ ನಮ ಅಡೆ
ಹ ಏನು ನೀವೇನ ಹಬ್ ನಿಮ್ ನೀ ನಿಮ್ಗೆ ಯಾವ ಹಬ್ಬ ಅಂತ ತುಂಬಾ ಇಷ್ಟ ಆಗುತ್ತೆ
ಈ ಸಂಕ್ರ ನೀವು ಸಂಕ್ರಾಂತಿ ಹಬ್ಬ ಮಾಡ್ತೀರಾ
ನನೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಾನ ನಾವು ಅಂದ್ರೆ ನಮ್ಮ ಮನೆಯಲ್ಲಿ ಬಾರಿ ತುಂಬಾ ಜೀವಿಗಳು ಇದಾವೆ ತ್ತುು ಮೇಕೆ ಕುಡಿಲಿಲ್ಲ ಅದಕ್ಕಾಗಿ ನಾವು ಅಮ್ಮ ಎತ್ತುುಗಳಿಗೆ ಹೊತ್ತು ಚೆನ್ನಾಗಿ ಎಟ್ಟುಗಳಿಗೆ ಅಂತೆಲ್ಲ ಹಸುಗಳೆಲ್ಲ ತೊಳಿತೀವಿ
ಹಾ
ಎತ್ತುಗಳಿಗೆ ಚೆನ್ನ್ ಮಾಡ್ತತಿವಿ ನಮ್ಮ ಊರಿನಲ್ಲಿಿದ್ದು ಆತ್ತು ಹ ಶೃಂಗಾರ ಮಾಡಿ ಹೂವಿನಾರ ಹಾಕಿ ನಂತರ ಅದ ದೇವಸ್ಥಾನಕ್ಕೆ ಮಂಗಳ ವಾದ್ಯಗಳೊಂದಿಗೆ ಕರ್ಕೊಂಡ ಹೋಗಿ ಅಲ್ಲಿ ಪೂಜೆ ಮಾಡಸ್ಕೊಂಡು ಸಂಜೆ ಬರ್ಬೇಕಾದ್ರೆ ದಾರಿಯಲ್ಲಿ ಉದ್ದಕ್ಕೂ ಒಂದಷ್ಟು ಬೆಂಕಿ ಹಚ್ತಾರೆ ಆ ಬೆಂಕಿಯ ಮೇಲೆ ದಾಟಸ್ತಾರೆ ಅದನ್ನ ಕಿಚ್ಚು ಹಾಯಿಸ್ತಾರೆ ಅಂತಾರೆ ನಮ್ಮ ಕಡೆ
ಹೌದಾ
ಹೌದು ಅಂದ್ರೆ ಅದನ್ನ ಏನಕ್ಕೆ ಅಂತ ನನ್ಗೆ ನಿಮಗೆ ಹೇಳ್ತನ್ ಕೇಳಿ ಹಾ ಬೆಂ ಹಿ ಶಾಖ ತ ತಟ್ಟುತ್ತಲ್ಲ ಅವವುಿಗೆ ಆವಾಗ ಆ ಇತ್ತ ಆ ಹಿತ್ತುಗಳ ಕಾಲ್ ಕೆಲುಗಡೆ ಎಲ್ಲ ಕೆಲವೊಂದು ಕೀಟಾಣುಗಳ ಇರ್ತವೆ ಅವು ಅವುಗಳಿಗೆ ರೋಗಗಳನ್ನ ನ ರೋಗಗಳನ್ನ ಸೃಷ್ಟಿ ಮಾಡುತ್ತಂತೆ
ಹೌದಾ
ಅದಕ್ಕಾಗಿ ಆ ಅವಾಗ ಆ ಬೆಂಕಿ ಶಾಕ ತಟ್ಟಿದ್ರೆ ಅದು ಸಾಯುತ್ತೆ ಅಂತ ಪೂರ್ ್ರ ಹೇಳತರ ಅದನ್ನ ನಾಾವ ಹಂಗ್ ನಂಬ್ತೀವಿ
ಹಾ ಅದು ನಿಜಾನೆ
ಹೌದು
ಹ
ನಿಮ್ಮ ಕಡೆ ಸಂಪಾತಿ ಮಾಡ್ತೀರಾ ನೀವು
ನಮಗೆ ಎ್ದು ಹಸು ಕುರಿ ಮೇಕೆ ಜೀವುಗಳ ಇರುತ್ತಲ್ಲ ಅವನ್ನೆಲ್ಲಾ ತೊಳೆದು ಶೃಂಗಾರ ಮಾಡಿ ನಮ್ಮ ಕಡೆ ಎತ್ತಿನ ಹ ಎತ್ತಿನ ಪಂದ್ಯ ಇಡ್ತಾರೆ ಓಟದ ಪಂದಯ ಅದು ತುಂಬಾ ಅದು ತುಂಬ ಚೆನ್ನಾಗಿರುತ್ತೆ ಎತ್ತಿಗೆ ಗಾಡಿ ಕಟ್ಟಿಬಿಟ್ಟು ಎತ್ತಿನ ಗಾಡಿಯನ್ನು
ಹಾ ಹಾ
ಅದನ್ನ ಓಟದ ಸ್ಪರ್ಧೆ ಇಡ್ತಾರೆ ಗೆದ್ದವರಿಗೆ ಒಳ್ಳೆಯ
ನನಗೆ ಬಹುಮಾನ
ಹಣದ ಬಹುಮಾನ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ
ಹ್ಮ್ ಹ್ಮ್ ನಮ್ಮ ಕಡೆ ಅದೇನು ಮಾಡಲ್ಲ ಅಂದ್ರೆ ಈ ಈ ಹಬ್ಬದ ವಿಶೇಷ ಎಲ್ಲು ಬೆಲ್ಲ ಕೊಡ್ತಾರೆ
ಹೌದ ಹೌದು ಹೌದು ತಿನ್ನಲು ತುಂಬಾ ಸ ಚೆನ್ನಾಗಿರುತ್ತೆ.
ಎಲ್ಲು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅಂತಾರ.
ಹಾ ಕರೆಕ್ಟ್.
ಮತ್ತೆ ಇನ್ನ ನಮ್ಮ ಕಡೆ ಇನ್ನ ಗಣೇಶ ಹಬ್ಬಾನ ಚೆನ್ನಾಗ್ ಮಾಡ್ತೀವಿ ನಾವು. ಗಣೇಶ ದಸರಾ ಹಾ ಗಣೇಶ ಹಬ್ಬ ಅಂದ್ರೆ ಈ ನಮ್ಮ ಹುಡುಗರಿಗೆ ಅಂತ. ಮಸ್ ಇರುತ್ತೆ ಬಿಡಿ ಅದು ಹೇಳಕ್ಕ ಆಗಲ್ಲ.
ನಿಜ ಅದು
ಹೌದೌದು ಅಂದ್ರೆ ಇನ್ನು ಬೇರೆ ಮರ ನಿನ್ ಯಾವ ಹಬ್ಬಾನೂ ಅಷ್ಟೊಂದು ಖುಷಿ ತರಲ್ಲ ಆಯ.
ಹಾ ನಮ್ಮ ಕಡೆ. ಗಣೇಶ ಹಬ್ಬ ಬಂದಾಗ ಎಲ್ಲರೂ ಹುಡುಗರೆಲ್ಲರೂ ಸೇರಿ ಚಂದ ವಸೂಲಿ ಮಾಡಿ.
ಹ್ಮ ಹಾ.
ಗಣೇಶ ವಿಗ್ರಹ ತಂದು ಕೂರಿಸಿ ಅದಕ್ಕೆ. ಗೆಲ್ಲ ಶೃಂಗಾರ ಮಾಡಿ.
ಹಾ ಹಾ.
ಚೆನ್ನಾಗ್ ಮಾಡ್ತಾರೆ.
ಹಾ ಹೌದು ಹೌದು ಆದ್ರೆ ಈಗ. ಗಣೇಶ ವಿಸರ್ಜನೆ ಮಾಡ್ಬೇಕ್ರೆ ತುಂಬ ಬೇಸರ ಇನ್ನ ಒಂದ್ ವರ್ಷ ಕಾಯ್ಬೇಕಲ್ಲ ಅಂತ.
ಹಾ ಇನ್ನೇನೇನ್ ಸ್ವಲ್ಪ ದಿವಸ ಬರುತ್ತೆ ಗಣೇಶ ಹಬ್ಬ.
ಹೌದು ಹೌದು.
ಅಂದಾಗೆ ನಮ್ಮ ನಿಮ್ಮ್ ನಮ್ಮನೆಯಲ್ಲಿ ಗಣೇಶ ಹಬ್ಬಕ್ಕಿಂತ ಮುಂಚೆ ಇನ್ನೊಂದು ಹಬ್ಬವರ ಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಮಾಡ್ತೀವಿ
ಹಾ ಹಾ.
ಅದಾದ ನಂತರ ಗಣೇಶ ಹಬ್ಬ ಮಾಡ್ತೀವಿ ನೀವು ಮಾಡ್ತೀರಾ.
ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊಂದು ಜೋರಾಗಿ ಏನ್ ಮಾಡಲ್ಲ.
ಹಾ ಹಾ.
ಪವಾಗಿಲ್ಲ ಅಷ್ಟರ ಮಟ್ಟಗೇನೇ.
ರಿ. ಹ ದೀಪಾವಳಿ ಹಬ್ಬ ಪಟಾಕಿ ಎಲ್ಲಾ ಚೆನ್ನಾಗಿ್ ನೀವ್ ಹೊಡಿತೀರಾ.
ಹ ದೀಪಾವಳಿಯ ಬಗ್ಗೆ ನಮ್ಮ ಕಡೆ ಈ ಕ್ರ ಕ್ರಿಕೆಟ್ ಪಂದ್ಯ ಸ್ಪರ್ಧೆ ಇಡ್ತಾರೆ.
ಹಾ.
ಬೇರೆಗೆ ಬೇರೆ ಬೇರೆ ಊರಿನವರೆಲ್ಲ ಬಂದು.
ಹ್ಮ್ ಹ್ಮ್.
ಪಾಲ್ಗೊಳ್ಳುತ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ.
ನೀವು ಆಡ್ತೀರಾ ನೀವ ಏನೇನ್ ಆಟ ಆಡ್ತೀರಾ ಏನ್ ಇಷ್ಟ ನಿಮ್ಗೆ ಆಟ ಆಡೋದಂದ್ರೆ.
ನನಗೆ ಕ್ರಿಕೆಟ್ ಆಡಲು ಇಷ್ಟ ಮತ್ತೆ ವಾಲಿಬಾಲ್ ಆಡಲು ಇಷ್ಟ.
ಹ ಎರಡು ಆಡ್ತೀರಾ ನೀವು.
ಆ ಕಡೆ ತುಂಬ ಚೆನ್ನಾಗ್ ಆಡ್ತಾರೆ.
ಹಾ.
ನಮ್ ಕಡೆ ಅದು ಆಡ್ಲಿಲ್ಲ ಅಂದ್ರೆ ತುಂಬಾ ಈ ಕೀಳಾಗಿ ನೋಡ್ತಾರೆ.
ಈ ಹಳ್ಳಿಗಳಲ್ಲಿ ಏನಿದೆ ಅಂದ್ರೆ ಪಂದ್ಯಾವಳಿಗಳು ತುಂಬಾ ನಡೆಯುತ್ತಾ ಇ ನೀವೆಚ್ಚ ನಾವೆಚ್ಚ ಅಂತ.
ಬರ. ನಮ್ಮ ಹೆದುರಾಳಿಗಳು ಹೆದುರಾಳಿಗಳು ಕೂಡ. ತುಂಬಾ ಚೆನ್ನಾಗ ಆಡ್ತಾರೆ ಅವರ ಪೈಪೋಟಿ ಅವರ ಮೇಲೆ ಪೈಪೋಟಿಗೆ. ಹಾಡುತ್ತೇವೆ ನ.
ಕ್ರೀಡಾಡ್ತೀರಾ
ಹಾ ನಾವು ನಾನು ಇತ್ತೀಚೆಗೆ ಏನ ಅಷ್ಟೊಂದು ಕ್ರಡೆಗ್ಡಲ್ಲ ನಾನೂ ಶಾಲಾ ದಿನಗಳಲ್ಲಿ ಕಲಿಬೇಕ ಅದೇ ಖ ಖೋ ಆಡ್ತಾ ಇದ್ದೆ
ಹಾ ಹೌದೌದು
ತರ ನನ್ಂಗ ಅದ್ರೆ ಬಾರಿ ಇಷ್ಟ
ಈ ಕ್ರೀಡೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ
ಹೌದೌದು ಕ್ರೀಡೆ ಆಡೋದ್ರಿಂದ ಏನ್ ರೋಗಗಳು ಬರಲ್ಲ ಒಂಥರ ಆರೋಗ್ಯ ಆರೋಗ್ಯಕರವಾಗಿರ್ಬೋದು
ಹೌದ ಹೌದು ದೇಹಕ್ಕೆ ವ್ಯಾಯಾಮ ಆದಂಗಗುತ್ತೆ
ವ್ಯಯಾಮ ಅನ್ನೋದು ನಮ್ಮ ಹಳ್ಳಿಲ್ ಕಡೆ ವ್ಯಾಯ ಯಾವ್ಯಾಯಾಮ ಬೆಳ ಬಿ ನಮ್ಮ ಮಾಡೋ ಕೆಲ್ಸಾಗಲೇ ದೊಡ್ಡ ವ್ಯಾಯಾಮ ಆಗಿರುತ್ತೆ
ಈಗ ತೋಟದಲ್ಲಿ ಇಳಿದ ಕೆಲಸ ಮಾಡಿದ್ರೆ ಅದೇ ದೊಡ್ಡ ವ್ಯಾಯಾಮ
ವ್ಯಾಯಾಮ ಅದಕ್ಕೆ ಹಳ್ಳಿಯಲ್ಲಿ ಅಷ್ಟೊಂದು ಜನ ಆರೋಗ್ಯವಾಗಿದ್ದಾರೆ ಈ ಪಟ್ಟಣಗಳಲ್ಲಿ ನೋಡಿ ಯಾರ್ ಎಷ್ಟು ಯಾವ್ರಿಗೆ ಹೃದಯ ಕಾಯಿಲೆ ಬಂತ ಅಂತೇ ಅವರು ಸಾವನ್ನಪ್ಪದಂತೆ ಅವ್ರಿಗೆ ಸಕ್ಕರೆ ಕಾಯಲಿ ಅದು ಇದು ಅಂತ ಇರ್ತಾರೆ
ಬರಿ ಅದೇ ಸ್ದಲ ಪಟ್ಟ
ಹೌದು ಯಾಕಂದ್ರೆ ಅವ್ರು ಅಷ್ಟೊಂದು ಕಷ್ಟ ಪಡಲ್ಲ ಅವರು ಕೂುತ್ತಲ್ಲೇ ಕುೂತ್ಕೊಂಡು ಬಜ್ಜು ಬೆಳೆಸ್ಕೊಂತಾರೆ ಹ್ಮ್ ಅವ್ರು ತಿನ್ನೋ ಆಹಾರನು ಅಷ್ಟು ವಿಶಿ ಹುರಿತ ಆ ಹಾರ ತಿದ್ದಾರೆ
ಹ್ಮ ಮದಮೆಹ ಕಾಯಿಲೆಗಳೆಲ್ಲ ಬೇಗ ಬರುತ್ತೆ ರಕ್ತದೊತ್ತಡ ಅವೆಲ್ಲ
ನಮ್ಮ ಕಡೆ ನೈಸರ್ಗಿಕವಾಗಿರುವ ಆಹಾರ ಸೇವನೆ ಮಾಡೋದ್ರಿಂದ ನಮ್ಗೇನ ಅಷ್ಟೊಂದು
ಹೌದೌದು
ಅದಕ್ಕೆ ಹಳ್ಳಿ ಜೀವನನೇ ತುಂಬಾ ಸುಲಭ ಅನ್ಕೋಬೋದು
ಪಟ್ಟಣ ಜೀವನ ಕಷ್ಟ ಅನ್ಸುತ್ತೆ ಬಿಡಿ ಸ್ವಲ್ಪ
ಕಷ್ಟ ಏನಂದ್ರೆ ಅಲ್ಲಿ ಬಿಸಿಲ್ನಲ್ಲಿ ಕಷ್ಟ ಪಡೋ ಕೆಲ್ಸ ಇರಲ್ಲ
ಹಾ
ಕಷ್ಟಪಡ್ಬೇಕು ಆದ್ರೆ ಏನಂತೆ ಆರಾಮಾಗಿರ್ಬೋದಲ್ವಾ
ಹೌದೌದು ಅಲ್ಲಿಯ ಜವನನೆ
ಹಾ ಹೌದು ಹೌದು ನನಗೂ ಭಾರಿ ಇಷ್ಟ ಅಂದ್ರೆ ಏನಂದ್ರೆ ಬೇಜಾರಾಗ ಯಾವಕಂದ್ರೆ ನಾವ್ ಬೆಳ್ಳಿಗ್ ಬೆ ನಾವ್ ಬೆಳದ್ರ ಬೆಳೆಂಗೆ ಸರಿಯಾಗಿ ಬೆಳೆ ಸಿಗಲ್ಲ ನಷ್ಟ ಅನುಭವಿಸ್ಬೇಕೋಗ ಸಮಯದಲ್ಲಿ ಏನ ಕಪ್ಪಾಯ್ ಚಿ ನಾನಂತ ಬೇಸರ ಆಗುತ್ತೆ ಆವಾಗ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ
ಹಾ ಅದು ನಿಜ ಅದು ತಾಳ್ಮೆ ಇರಬೇಕು ಜೀವನದಲ್ಲಿ ತಾಳ್ಮೆ ಇರಬೇಕು
ಹೌದೌ ಸರಿ ಸರಿ ನಿಮ್ ಜೊತೆ ಮಾತ ನನ್ಗಂತೂ ಭಾರಿ ಸಂತೋಷ ಆಯ್ತು
ನನಗೂ ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಅನ್ನತ್ತು
ಹಾ ಸರಿ ಸರಿ ಮತ್ತೆ ಸಿಗೋಣ ಸರಿನಾ
ಹಾ ಸರಿ ಮತ್ತೆ ಸಿಗೋಣ ಧನ್ಯವಾದಗಳು ಧನ್ಯವಾದಗಳು ಹ